ಹಲೋ ಹೇಳಿ ನಮಸ್ಕಾರ.
ಏನ್ ಮಾಡ್ತಿದ್ದೀರಾ.
ನಾವ್ ವು.
ಹ
ಕುತ್ಕೊಂಡಿದ್.
ನಾವ್ ಕುತ್ಕೊಂಡಿದ್ವಿ ಚೆನ್ನಾಗಿದ್ದೀರಾ.
ಹ್ಮ್ ಚೆನ್ನಾಗಿದ್ದೀವಿ ನೀವು ಊಟ ಮಾಡುದ್ರ.
ಹ್ಮ್ ಊಟ ಆಯ್ತು ನಿಮ್ದು.
ಹ್ಮ ಆಯ್ತು ನಿಮ್ದು.
ಹ್ಮ್ ನಾವು ಮೊಸರನ್ನ ಗೀ ರೈಸು. ಆಮೇಲೆ ಉಪ್ಪಿನ್ಕಾಯಿ. ಸ್ವಲ್ಪೆಲ್ಲಿ ನೀವು.
ನಾವು ಮೊಟ್ಟೆ ಸಾಂಬಾರ್ ಅನ್ನ ಅ.
ಮೊಟ್ಟೆ ತಿಂದ್ರ.
ಹೊ ಇಲ್ಲ ಮೊಟ್ಟೆ.
ಮೊಟ್ಟೆ ಹೆಂಗ್ ಸಿಕ್ತು ನಿಮ್ಗೆ ಮ. ಟೆ ಸಾಂಬಾರ್ ತಿಂದ್ರಾ.
ಯಾನದ್.
ಏನ್ ಓದ್ತಿರದ್ ನೀವು. ಹೇಳ್ಬೇಕು ನೀನ್ ಏನ್ ಓದ್ತಿರದು.
ಇ ನೀವು
ನಾವು ಅದೇ ಓದ್ತಿರೋದು ಪರೀಕ್ಷೆ ಇತ್ತ ನಿಮ್ಗೆ.
ಹಾ ಇವತ್ತಿತ್ತು ಮೈಕ್ರೋ ಕಂಟ್ರೋಲರ್ ಹೌದು.
ಹ್ಮ್ ಹ್ಮ್
ಹೇಗ್ ಮಾಡುದ್ರಿ ಎಕ್ಸಾಮ್ಸ್ ಪರೀಕ್ಷೆ ಎಲ್ಲ.
ನಮ್ಗು ಮೈಕ್ರೋ ಕಂಟ್ರೋಲರ್ರೆ ಇದ್ದಿದ್ದು. ಚೆನ್ನಾಗಾಯ್ತು ನಿಮ್ಗೆ. ನಮ್ಮ ಪರೀಕ್ಷ್ ಪರೀಕ್ಷೆಯಲ್ಲಿ ಕ್ವಶನ್ಸ್ ಎಲ್ಲ ಕೇಳ್ತಾ ಪ್ರಶ್ನೆಗಳು. ಅದ್ರಲ್ಲಿ ನಂಗೆ ಸ್ವಲ್ಪ ನೆನ್ಪೆ ಬರ್ಲಿಲ್ಲ ಗೊತ್ತಾ. ನಂಗೆ ಲಾಸ್ಟು ಒಂದ್ ಗಂಟೆ ಹುಚ್ಚಿಡ್ದಂಗ್ ಆಯ್ತು ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಅದೆನೋ ಅಂತಾನೆ ಗೊತ್ತಾಯ್ತಿಲ್ಲ. ಹಂಗಾಗಿತ್ತು ನಂಗೆ ನಿಮ್ಗೆ.
ಕೇಳ್ಬೇಕಿತ್ತು.
ಅಯ್ಯೋ ಕೇಳ್ದೆ ಒಬ್ರನ್ನ ಅಂದ್ರೆ. ನಾನಿರೋ ಬೆಂಚಲ್ಲಿ ಪಕ್ಕ. ಅಕ್ಕ್ದು ಈ ಲೈನ್ ಇರುತ್ತಲ್ಲ ಅಲ್ಲಿ. ಆಹ ಒಬ್ರನ್ ಬಿಟ್ಟು ಇನ್ನೊಬ್ರು ಇದ್ರು ಒಬ್ರು ಉದ್ದ ಕೂದ್ಲನವ್ರು.
ಹಾ
ಅವ್ರಿಗ್ ಕರ್ದು ಕರ್ದು ಸಾಕಾಯ್ತು ಅವ್ರು ತಿರುಗ್ಲೆ ಇಲ್ಲ.
ಅವ್ರಗ್ ಕೇಳ್ಸ ಅನ್ಸತ್ ಪಾಪ ನೀವು ಜೋರಾಗ್ ಕರಿಬೇಕಿತ್ತು.
ಜೋರಾ ಏ ಪರೀಕ್ಷೆ. ಕೊಠಡಿಲ್ ಹೆಂಗ್ ಜೋರ ಕರಿಯಕ ಆಗುತ್ತೆ ನೀವೆ ಹೇಳಿ. ಅದೇ ನಾನು ಮಾಮೂಲಿ. ಕರಿಯ ತರ ಕರ್ದಿನಿ ಅದ್ ಅವ್ರಿಗೆ ಕೇಳ್ಸಿಲ್ಲ ಅವ್ರತಿರ್ಗಿಲ್ಲ. ಅವ್ರು ನಾನು ಇರ್ತಾರೇನೋ ಇನ್ನೂ ಅಲ್ ನಿಮ್ಷ ಅನ್ಕಡ್ರೆ ಎದ್ ಹೋಗ್ ಬಿಟ್ರು ನಾನ್ ಬೇರೆ ಕ್ವಶನ್ ಸ್ಟಾರ್ಟ್ ಮಾಡ್ದಿ ನಾನ್ ಏನೇನ ಬರ್ದಿದ್ನಾ ಫಸ್ಟೇ. ಪ್ರೋಗ್ರಾಮ್ನ ಅದಕ್ಕೆ ಮತ್ತೆ ಕೇಳಕ್ಕೆ ಹೋಗ್ಲಿಲ್ಲ ಅವ್ರು ಅವ್ರ ಏನು ಅಂತ ಕೇಳಿದ್ರು ಹೊರ್ಗಡೆ ನಿಂತ್ಕೊಂಡು ಏನಾದ್ರಿ. ಹೇಳ್ಬೇಕಾ ಅಂತ ಇದ್ರೆ ನನ್ ಫಸ್ಟ್ ಏನೇನೋ ಬರ್ದಿದ್ನಲ್ಲ ಅಂತ. ನನ್ ಫಸ್ಟೆ ಏನೇನೋ ಬರ್ದಬುಟ್ಟಿದ್ನಲ್ಲ. ಅನ್ಕಕಂಡ್ ಸುಮ್ನಾದೆ ಹ್ಮ್.
ಮತ್ತೆ ಎಲ್ಲಿರೋಡ್ ನೀವು ಹೇಗಿರೋದು ನೀನ್ ಮಾಡ್ಕೊಂಡಿದ್ದೀರಾ.
ನಾವಿರೋದು ಮಂಗ್ಳೂರಲ್ಲಿ ನಾವು. ಹಾ ಬಟ್ಟೆ ಒಲಿಯೋ ಕೆಲ್ಸ ಮಾಡ್ತೀವಿ.
ಹ್ಮ್ ಸರಿ ಹೇಗ್ ನಡತೇ ನಿಮ್ಮ ಬಟ್ಟೆ ಹೊಲಿಯೊ ಕೆಲ್ಸ ಏನೇನೆಲ್ಲಾ ಹೊಲಿತೀರಾ.
ನಾವು ಜಂಪರ್ ಪೀಸ್ ಲಂಗ ಆಮೇಲೆ. ಹ ಹೊಸ ಡ್ರೆಸ್ ಫುಲ್ ಸ್ಟಿಚ್ ಮಾಡಸ್ಕೊಡ್ತೀವಿ. ಆಮೇಲೆ ಆ ಬೇರೆ ಬೇರೆ ತರದ್ದು ದಿಸ್ ಡಿಸೈನ್ಸ್.
ತಿರಾ ನೀವು
ಹ್ಮ್ ಅದನ್ನು ಹೊಲ್ದ್ ಕೊಡ್ತೀವಿ ಆಡ್ರು ಬಂದ್ರೆ ಹೊಲ್ದ್ ಕೊಡ್ತಿವಿ ಆಮೇಲೆ ಸೀರೆ. ಇಂದ ಲಂಗಧೋಣಿ. ಸಣ್ಣ ಹುಡುಗುರಿಗೆ ಕುರ್ತಾ ಈ ತರ ಬೇರೆ ಎಲ್ಲ ಎಲ್ಲದನ್ನ ಮಾಡ್ತೀವಿ. ಹ್ಮ್
ಹ್ಮ್ ಎ
ಹಲ್ ಕಟ್ತೀನಿ ಹವ ಅಂದ್ರೆ ಈಗ ನಮ್ದು. ಅದೇ ಕಸ್ ಗಿರಾಕಿ ಹೆಂಗಿರುತ ಆಗ್ತಾನೆ ಸೊ, ಒಂದು ಒಂದ್ ಸಾವಿರ ಮಾಡ್ಬೋದು. ದಿನ ನೀಟಾಗಿ ಹೊಲ್ಕೊಂಡ್ ಕುೂತ್ಕೊಂಡ್ರಿ ಒಂದ್ ಸಾವರ ಅಂದ್ರೆ ತಿಂಗಳಿಗ್ ಒಂದ್ ಮೂವತ್ತು ಸಾವಿರ. ಅದು ಇದು ಖರ್ಚು ತೆೆಗೆದ್ರೆ ಒಂದು ಇಪ್ಪತ್ ಇಪ್ಪತ್ತೈದ್ ಸಾವಿರ ಉಳಿ ಕಳುತ್ತೆ ಅರ್ಜು ತಾನೇ ಎಷ್ಟು ಸಾಲುತ್ತೆ ಅಲ್ವಾ. ಅದ್ರಲ್ಲಿ ನಾನು ಓದ್ಕೊಂಡೆ ಆ ಕೆಲ್ಸ ಮಾಡ್ತಿರೋದು. ಸೊ ಎರಡನ್ನು ಸಮಾನವಾಗಿ ನಿಬಾಯಸ್ಕೊಂಡ್ ಹೋಗ್ತಿದ್ದೀನಿ. ನೀವೇನ್ ಕೆಲ್ಸ ಮಾಡೋದು.
ಬದರ್ ಲಚ್ಚ.
ಓದೋದೇ ಕೆಲ್ಸನಾ,
ಹಾ ಬೇರೆ ಏನು ಕೆಲ್ಸ ಸೇರ್ಕೊಂಡಿಲ್ಲ.
ಹ್ಮ್ ಹ್ಮ್ ಹ್ಮು ನೀವು ಓದೋ ಕಾಲೇಜ್ ಚೆನ್ನಾಗಿದೀಯಾ.
ಅಯ್ಯೋ ದೇವ್ರಿಗೆ ಗೊತ್ತು ಹಿಂಗೈತೆೇ ಅಂತ.
ಹೌದಾ ಹ ದೇವರುಗೇನ್ ಗೋತ್ತು ಇರುತ್ತೆ ನಿಮ್ಗೆ ತಾನೆ ಗೊತ್ತ ರದಲ್ಲಿ ಇದ್ದು ಮಾಡಿ. ಹೇ ಹೆಂಗೆ ಏನು ಮುಂದೆ ಸಿಗುತ್ತೋ ಸಿಗಲ್ವೋ ಯಾವದಾದ್ರು.
ಅದೆಲ್ಲ ತುಂಬಾ ಕಷ್ಟ ಈ ಕಾಲೇಜಲ್ಲಿ ಕೆಲ್ಸ ಸಿಗೋದಿಲ್ಲ. ಅದಕ್ಕೆ ನಾವೇ ಹುಡ್ಕೋಬೇಕು. ಹ್ಮ ಬೇರೆ ಮಲ್ಲೆ ಸೇರ್ಕೊತೀನಿ.
ಎಲ್ಲಿ
ಕಂಪನಿ
ಕಂಪ್ನಿ ಸೇರ್ಕತೀರಾ ಎಷ್ಟು ಎಷ್ಟ ಬೇಕ ನಿಮ್ಗೆ ಮ ಒಂದ್ ಮಿನಿಮಮ್ ಎಷ್ಟ್ ಅ ತಂದುಕೊಂಡಿದ್ದೀರಾ ನಮಗ್ ಸಿಗ್ಬೋದು ಮುಂದೆ. ಒಂದ್ ವರ್ಷ ಎರಡ್ ವರ್ಷ ಆದ್ಮೇಲೆ ಅಂತ.
ಹ ಮೊದ್ಲು ಮೊದ್ಲಿಗೆ ಒಂದ್ ಮೂವತ್ ಸಾವಿರ ನಲ್ವತ್ ಸಾವಿರ
ಹ
ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ತಾರ ಅವ್ರೆ.
ಹೌದಾ
ಹಾ
ನಾನು ಓದ್ತ್ತಿರೋ ಕಾಲೇಜು ಹಾಗೆ ನಿನ್ ತರಾನೇ. ಸಿಗದು ಡೌಟು ನಾವೇ ಹೊರರ್ಗಡೆ ಹೋಗಿ ಮತ್ತೆ ಬೇರೆ ಕೋರ್ಸ್ ಜಾಯಿ್ನ್ ಆಗಿ. ಟ್ರೈ ಮಾಡ್ಬೇಕು ಪ್ರಯತ್ನ ಪಡುಬೇಕು.
ಹ್ಮ್ ಪಡಿ ಪಡಿ
ಹ್ಮ್ ನಮಗೂ ಸಿಗೋದು ಡೌಟೇ ನಿಮ್ಗ್ ಅಡುಗೆ ಮಾಡಕ್ ಬರುತ್ತಾ.
ಅಡ್ಗೆ ಹ್ಮ ಬರುತ್ತೆ ನಿಮ್ಗೆ.
ನಮ್ಗೆ ನಮ್ಗೇನು ಬರುತ್ತೆ ನಿಮ್ಗೆ ಏನೇನ್ ಅಡುಗೆ ಮಾಡಕ್ ಬರುತ್ತೆ.
ನನ್ಗೆ ಚಿಕನ್ ಫ್ರೈ ಮಾಡಕ್ ಬರುತ್ತೆ ಚಿಕನ್ ಕಬಾಬ್ ಮಾಡಕ್ ಬರುತ್ತೆ.
ಹ
ಈಗ ರೈಸ್ ಮಾಡಕ್ ಮೊಟ್ಟೆ ಅನ್ನ ಮಾಡಕ್ ಬರುತ್ತೆ ಮೊಟ್ಟೆ ಸಾಂಬಾರ್ ಮಾಡಕ್ ಬ ಬರುತ್ತೆ.
ಹ್ಮ್ ಹೇ
ಮತ್ತೆ ಚಿತ್ರಾನ್ನ ಮಾಡ್ತೀನಿ ಪುಳಿಯೊಗ್ರೆ ಮಾಡ್ತೀನಿ. ದೋಸೆ ಮಾಡ್ತೀನಿ
ನೀವು ಶೂನಿ ಮೊದ್ಲಿಂದ ಹೇಳಿದನ್ ಕೇಳಸ್ಕೊಂಡ್ರೆ ನೀವ್ ಯಾಕೋ ಸಸ್ಯಹಾರಿ ಅ ಕಾಣುಸಿತ್ತಿ‍ಲ್ಲ ನನಗೆ.
ನೋ ಅಪ್ಪಟ ಇದು ಮಾಂಸಾಹಾರಿ. ನನ್ಗೆ ಅದು ಮಾಂಸ ಅಂದ್ರೆ ಜಾಸ್ತಿ ಇಷ್ಟ.
ಹೌದಾ ಅಷ್ಟಿ ಇಷ್ಟನಾ.
ಹ್ಮ್ ಚಿಕನ್ ಅಂದ ಜಾಸ್ತಿ ಇಷ್ಟ.
ಪ್ರಾಣಿ ಹಿಂಸೆ ಮಾಡಿ ಕೊಂದುಬಿಟ್ಟು. ಅದ್ನ ಬೇಯಸ್ಕೊಂಡ್ ತಿನ್ನೋದ್ರಲ್ಲಿ ನಿಮ್ಗೆ ಏನ್ ಖುಷಿಸಿಗುತ್ತೆ.
ಅದು ದೇವ್ರ ದೇವ್ರ ಸೃಷ್ಟಿಸಿರೋದ ಅದನ್ನ ನಮ್ಗೋಸ್ಕರ
ಹ್ಮ್
ನಾ ತಿಂದಿಲ್ಲ ಅಂದ್ರೆ ಅದು ಮುಂದೆ ಮುಂದೆ ಅದ್ರದ್ದು. ಇದು ಬೆಳೆಯಲ್ಲ ಸಂತಾನ ಬೆಳೆಯಲ್ಲ.
ಹ ಅಲ್ಲಾ ನೀವೇ ಸಂತಾನ ಮಾಡೋತ್ರ ಹೇಳ್ತಿದೀರಲ್ಲ ಸಂತಾನ ಬೆಳಿಯಕ್ಕೆ ತಿಂದ್ರೆ ಬೆಳೆಯಲ್ಲ ಅದು ಬೇರೆ ಅದು ಇದು ವಿಧಾನ ಇರುತ್ತೆ.
ನಾವ್ ಏನಾದ್ರು ಅರ್ನಕ್ ಲ ತಿಂದಿಲ್ಲ. ಹೇ ತಿನ್ಕೊಬೇಕು ಕೋಳಿಗಳನ್ನ ನಾಟಿದು ನಾವೇ ತಿನ್ಕೊತೀವಿ.
ಮನುಷ್ಯರು ಬದಲು
ಮನುಷ್ಯ ಬದ್ಲು ಬೇರೆ ಪ್ರಾಣಿಗಳಿರ್ತಾವಲ್ಲ ಅವು ತಿನ್ಕ ತವೆ.
ಹ್ಮ್ ಅವಕ್ಕೆ ಬೇರೆ ಅಂದ್ರೆ. ನಾನು ಹೇಳೋದು ಅವುಕ್ಕೆ ಬೇರೆ ಚಾಯ್ಸ್ ಇಲ್ಲ ಅಂದ್ರೆ ಬೇರೆ ಆಯ್ಕೆ ಇಲ್ಲ ಅದಕ್ಕೆ ತಿಂತವೆ. ನೀವು ಸಸ್ಯಹಾರೀ ತಿಂದು ಬದುಕ್ಬೋದಲ್ಲಾ ನೀವು ಯಾಕೆ ಮಾಂಸಾಹಾರೀ ತಿಂತೀರಾ.
ಆದ್ರೆ ನಮ್ಗೆ ಹುಟದಾಗಿಂದನ ತಿನ್ಸಿ ತಿನ್ಸಿ ಅಭ್ಯಾಸ ಮಾಡಿಸುಬಿಟ್ಟಿದಾರಲ್ಲಾ ಅದಕ್ಕೆ.
ಹೌದಾ
ಹಾ ನೀವು ಬನ್ನಿ ನಮ್ಮ್ ಮನೆಗೆ ನಿಮ್ಗ ಮಾಡ್ಕೊಡ್ತೀವಿ.
ಅಯ್ಯೋ ಬೇಡ ನಿಮ್ದು ಧಾರಾಳವಾದ ಮನಸ್ಸು ಕರಿತಿದ್ದೀರಾ. ಆದ್ರೆ ನಾವು ಸಸ್ಯಾರಿಗಳಲ್ಲ ಇಲ್ಲ ಅಂದಿದ್ರೆ ನಾವು ಬರ್ತಿದ್ವಿ. ನಿಮ್ದು ತುಂಬಾ ಧಾರಾಳವಾದ ಮನಸ್ಸು ನಮ್ಗ್ಗೊತ್ತು.
ಹ್ಮ
ನಮ್ಗೆ ಅದೇ ತಿನ್ನದ್ರಲ್ಲಿ ಎಲ್ಲಾದೂ ಇಷ್ಟ ಮಾಡೋದು ಅಂದ್ರೆ ಅನ್ನ ಸಾಂಬಾರು ಚಪಾತಿ ರೊಟ್ಟಿ ರಾಗಿ ಮುದ್ದೆ ಹ ಬಸ್ಸಾರು ಹ ತರಕಾರಿ ಸಾಂಬ ಬರು ಅದು ಇದು ಎಲ್ಲಾ ಬರುತ್ತೆ ಮಾಡಕ್ಕೆ. ಹ್ಮ್ ಯಾಕಂದ್ರೆ ನಾವ್ ಸಸ್ಯ ಹಾರಿ ಅಲ್ಲಾ ತರಕಾರಿ.
ಹ್ಮ್ ಇಷ್ಟವಾದ ಆಹಾರ ಯಾವುದು ನಿಮ್ಗೆ
ನನ್ಗೆ ಇಷ್ಟವಾದದ್ದು ಅಂದ್ರೆ ಹಾಗಲಕಾಯ ಪಲ್ಯ. ಚಪಾತಿ ಹ್ಮ್ ನಿಮ್ಗೆ.
ನಂಗೆ ಗೊತ್ತಲ್ಲ
ಹ ಹ್ಮ ಮತ್ತೆ ಕೋಳಿನ ತಿಂದು ಬಿಡಿ ಹಂಗೆ.
ತಿಂದು ಬಿಡ್ತೀನಿ ಮತ್ತೆ ಇದು ಇಷ್ಟ ಮರೀ ಇಷ್ಟ
ಕೊಳಿ ಮರಿನೂ ಬಿಡಲ್ವ ನೀವು.
ಕೋಳಿ ಮರಿಯಲ್ಲ ಟಗರು ಗೊತ್ತಾ ನಿಮ್ಗೆ. ಕರಿ ಮೇಕೆ ಮೇಕೆ ಇಷ್ಟ.
ಅಲ್ಲಾ ಕಣ್ರಿ ನಗ್ನ ಗಾಡ್ಕಂಡ್ ಚೆನ್ನಾಗ್ ಓಡಾಡೋ ಪ್ರಾಣಿ ತಿಂತೀನಿ ಅಂತಿರಲ್ಲಾ ನೀವು. ನಿಮ್ಗೆ ಹೆಂಗಾದ್ರೂ ಮನಸ್ಸು ಬರುತ್ತೆ.
ಅದು ಮೊದ್ಲಿಂದಾನೂ ಬಂದಿರೋದು ಅದಕ್ಕೆೇ ತಿಂತೀವಿ.
ಹ್ಮ ಈ ವಟ್ನ ನಿಮ್ ಮನ್ಸ್ಸ ಚೇಂಜ್ ಮಾಡ್ಕೊಳ್ಳಲ್ಲ ನಾನ್ ಏನ್ ತಿಪ್ಪುರ್ಲಾಗ ಹಾಕುದ್ರು ಅನ್ನೋದು ಗೊತ್ತಾಯ್ತ್ ನಂಗೆ.
ಹ್ಮ್ ಹೌದು ನಾನ್ ಏನ್ ಬಿಟ್ರರು ಕೋಳಿನ ಬಿಡಲ್ಲ.
ಕೋಳಿ ಜೊತೆ ಮದುವೆ ಆಗ್ಬಿಡಿ ಸರಿ ಹೋಗುತ್ತೆ.
ಹ ಅದನ್ ಮದ್ವೆ ಆಗಲ್ಲ ಕೋಳಿ ಅಂಗಡಿ ಇಟ್ಟಿರವನ್ನ ಮದ್ ಮಾಡ್ಕೊಂತೀನಿ
ನಿಮ್ದು ಅ ಜೀವನದ ಗುರಿ ತುಂಬಾ. ಚೆನ್ನಾಗಿದೆ
ಹೌದಲ್ಲಾ ನಿಮ್ಮ ಗುರಿ ಏನು ಹಾಗಲ್ ಕಾಯಿ ಅಂಗಡಿ ಇಟ್ಟಿರೋನ್ನ ಮದ್ವೆ.
ಹೌದು ಹಗಲಕಾಯಿ ಅಂಗಡಿ ಇರ್ತೀರೌ ಇಲ್ಲ ಇಲ್ಲ ಹಾಗ ಬೆಯೋರ್ನೆ ಮದುವೆ ಆಗ್ತಿನಿ.
ಹ್ಮ್ ಹಾಗಿ ಆಗಿ ಮೂರು ಹೊತ್ತು ಹಾಗಲಕಾಯಿ ಮಾಡ್ಕೊತಿನ್ರಿ.
ಯಾಕಂದ್ರೆ ನಮ್ಮ ಹೊಟ್ಟೇಲಿ ಜಾಸ್ತಿ ಹುಳುಗಳ ಇದಾವಲ್ಲ ಅದಕ್ಕೆ ಹ್ಮ್ ಪರಿಣಾಮಕರ ಆ ಈ ನಾವು ಹಾಗಲ್ ಕಾಯಿನ ತಿಂತೇವೆ.
ನಾನು ಮೊದ್ಲು ಹಾಗಲಕಾಯಿ ತಿಂತಾ ಇರ್ನಿಲ್ಲ ಆದ್ರೆ ಇವಾಗ ಇವಾಗ ತಿಂತಿದ್ದೀನಿ. ಜಾಸ್ತಿ ತಿಂತೀನಿ ಚಳಿ ಚಳಿ ಮಾಡಿಸುಕೊಂಡು
ಹ್ಮ್ ಚೆನ್ನಾಗಿರುತ್ತೆ ಅದು.
ಹ್ಮ್ ನಾವು ವಸತಿ ನಿಲಯದಲ್ಲಿರೋದಲ್ವಾ. ಅದಕ್ಕೆ ಮನೆಗೆ ಹೋದಗೆಲ್ಲ ಬೇರ್ ವೆರೈಟಿ ಮಾಡ. ಮಾಡಸ್ಕೊಂಡ್ ಅಲ್ ವಿಧ ವಿಧವಾದದ್ದು ಮಾಡ್ಸ್ಕೊಂಡ್ ತಿಂರ್ತೀನಿ.
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ
ಹೇಳ್ಬೇಕು ನೀವೇ
ಹ್ಮ್ ಇನ್ನೇನಿಲ್ಲ ಸರಿ ಆಯ್ತು ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದಗಳು
ಧನ್ಯವಾದಗಳು
ಹ